ಹಲೋ
ಹಪ್ಪ
ಕೇಳಸ್ತೈತಿ ಅಲ್ರರಿ
ಹಲೋ ಹಾಂ ಹಲೋ ಹೇಳಿ ಶಕುಂತಲೇನು ರೀ
ಹೌದ್ರೀ ಶಕುಂತ್ಲ ರ ನನ್ ನಮ್ದ ಧಾರವಾಡಿಸ್ಟ ಕ್ ಕಲಗಟಿ ತಾಾಲೂಕ್ ದಾಸ್ತಿ ಕೊಪ್ಪಾರ ಹಾ ನಾವು ಆರಾಮ್ೇವ ನೋಡ್ರಿ ನಿಮ್ದ್ ಯಾವಊ್ರೀ
ನೀವು ಆರಾಮದಿ್ರ ಎಲ್ಲಾ
ನಾವು ಆರಾಮ್ ಹೂ ನಾವು ಆರಾಮ್ದೇವ ನೋಡ್ರಿ ಏನ್ ಹಬ್ಬ ಜೋರ ಐತೆೇನ್ರೀ ಮೊರಾಮ್ ಹಬ್ಬ
ಅ ನ ಬೆಳ್ಳಿಗೆ ನಾವು ಜಾಸ್ತಿ ಕನ್ಸ ಮಾಡಲ್ರಿ ಹ ಆಯ್ ತ್ರಿ ನರ್ದತ್ರಿ ನಲ್ಲ ನಿಮ್ ಕಡೆ ಜೋರ ಇಯನ್ರಿ
ನಮ್ ಕಡೆನ ಜೋರ ಐತ್ರಿ
ಹೌದೇನ್ ರೀ ನಿಮ್ದು ಏನಾಗಿತ್ತು ರೀ ಎಜುಕೇಷನ್
ತ್ರಿ ನಮ್ದ ಬಿಕಾಮ್ ಆಗತ್ ರೀ
ಹೌದೇನ್ರಿ ಕಂಪ್ಯೂಟರ್ ಏನಾರ ಮಾಡಿರಿನ್ರಿ
ನಮ್ದ್ ಕಂಪ್ಯೂಟರ್ ಬೇಸಿಕ್ ಟ್ಯಾಲಿ ಮುಗಿಸಸ್ಕೊಂಡಿವವ್ರೀ ನಾವ್ಲ್ಲ ಕೆಲ್ಸಕ ಹಿಂಗ್ ಹೊರಗಡದ ಹೋಗ್ಬೇಕ ಯಕಂದ್ರೆ ನಮ್ಮ ಮನ ಒಳಗ ಅದೆಲ್ಲ ಬ್ಯಾಡ ನಮ್ಗ ಇಲ್ಲೇ ಮನ ಅಂದ ಮಾಡ್ಕೊಂಡಿರ ಅಂತಂದ್ರೆ ಅದಕ್ ಹಿಂಗಾಗಿ ನಾವು ಮನದ್ ಹಿಂಗಿ ಅಂ ದ್ರ ಹೊಲದ್ದಿ ಅಂದ್ರ ಇದ್ದಾಗ ಅಷ್ಟ ಬರ್ತೇವ್ರಿ
ಹೌದೇನ್ ರೀ
ಹೌ
ಈ ಗೌರ್ಮೆಂಟ್ ಯಾವ ಹಾಕಿಲ್ಲಏ ರೀ ನೀವು ಅಪ್ಲೈ ಮಾಡಿಲ್ಲೇನ್ರಿ
ಯಾವ ಹಾಕಿಲ್ರರಿ ಅವ ಎಲ್ಲಾ ನೀಗೆಲ್ಲಾ ಬಾಳ ಇದು ಅದಾವ ಬಿಡ್ರಿ ಅಷ್ಟ ಸುಲಭ ಇಲ್ರರಿ ನಾವ್ ಏನ್ರ ಒಂದ್ ಇದು ತೊೋಬಬೇಕಕ್ಂದ್ರ
ಹೌದೌದ ರೀ ಕಂಪಿಟೇಷನ್ ಬಾಳ ಐತ್ ರೀ ಈಗ
ಹೌದೌದ್ರಿ ಎಲ್ಲಾ ಕಡೆನ ಹಂಗ್ರರಿ
ಹೂ ಹನ್ರಿ ಮತ್ತ್ ಮಳೆದ ಆಗೇತೆೇನ್ರರಿ ನಿಮ್ ಕಡೆ
ಹ ಮಳಿ ಒಂದಸ ಬೆಳಿಗ್ಗೆ ಬ ಬಂತು ಮತ್ತ ಮಳಿ ಇಲ್ರಿ ಈಗ ಮಾಡಾಗಿದೆ ಆ ಮಳೆ ಏನಿಲ್ಲ
ಬಿತ್ತನೆ ಏನ್ ಮಾಡಿರಿ ಕಾಳ ಏನ್ ಬಿತ್ತೀರರಿ
ಅಹ ನಾವು ಗೋವನ್ಜೋಳ ಹಾಕಿದೇವ್ರೀ
ಹೂ ಹೂ ಅಂದ್ರೆ ಈ ಮೆಕ್ಕೆಜೋಳ ಅಂತಾರಲ್ಲಾ ಅದೇನ್ರಿ
ಹಾ ಮೆಕ್ಕೆಜೋಳ ನಿಮ್ ಕಡೆ ಏನ್ ಬೆಳ್ತರಿ ಬೆಳಿನ.
ನಾವು ಸೇಮ್ರಿ ಮೆಕ್ಕೆ ಜೋಳ ರೀ. ಸೊಯಾಬ್ ಕಬ್ಬು ಮೊದ್ಲೆಲ್ಲ ಭತ್ತ ಎಲ್ಲ ಬೆಳಿ.
ಹೌದಲ್ರಿ.
್ರರಿ ಬಾರಿ ತಾನ ಇಲ್ಲ ಮತ್ತೆ ಗಾರಿ ಬೆಳ ಏನ್ ಬೆಳಿತೀರಿ ನೀವು.
ಹಿಂಗಾರಿ ಬೆೇಳೆ ನಮ್ ಕಡೆ ಎಲ್ಲಾ ಇದ. ಏನದು ಸ ಏನದು ಖುಷಿ ಬಿರಿ.
ಹ್ಮ ಹಾ ರೀ.
ಕುಸಿಬಿ ಮತ್ತ ಕಡ್ಲಿ ಅಹ ಏನದ್ ಗೋಧಿ ಹಿಂಗೆಲ್ಲ ಬೆಳ ತರ್ದ ನಮ್ದು.
ಹೌದನ್ರಿ ನಮ್ ಕಡೆ ರೀ ಇವು ಈಗ ಹೆಸರು ಅಂತಾರಲ್ರರಿ ಪ ಆಚ್ ಹೆಸರು. ಕಪ್ಪನ್ ಹೆಸರು ಆಮೇಲೆ ಉದ್ದ. ಆಮೇಲೆ ಜೋಳ ಬರ್ತತ್ರಿ ಒಂದೊಂದ್ ಜಾತಿ ಬರ್ತತ್ರಿ ಹೆಣ್ಣಿಗಾರ ಅಂತ ಹೇಳಿ ಜೋಳದ್ದ.
ಹ್ಮ್ ಹ್ಮ್ ಹ್ಮ್-
ಹ ಅದು ಆಮೇಲೆ ಹುರುಳಿಕಾಳ್ರಿ ಹುರುಳಿಕಾಳ್ ಬೀಳ್ತಾರ.
ಹೌದಲ್ರರಿ ನಮ್ ಕಡೆ ಇವೆಲ್ಲಾ ಇದು ಮಾಡ-. ತಾರಲ್ರರಿ ನೆಕ್ಸ್ಟ್ ಇವ್ನ್ಎಲ್ಲಾ ಬೆಳೆದಿಂದ. ಮಾರಾಟ ಮಾಡೋರು ಕುಸಬಿಯಿಂದ ಹಿಂಗ ಕುಸ ಏನದು ಎಣ್ಣೆ ಹಾಕಿ ಎಣ್ಣೆ ಏನ್ ಎಣ್ಣಿ-. ಮಾರಾಟ ಮಾಡರ್ ಬಂದಿತಾರಲ್ರರಿ. ಅವ್ರಿಗೆಲ್ಲಾ ಹಾಕಿ ಎಣ್ಣಿ ತಗೊಂತೇವ್ರಿ ಇಲ್ಲಾ ಅಂತಂದ್ರ ಜಾಸ್ತಿ ಆದ ಅಂದ್ರೆ ಕಿಂ. ಎಂಟಲ್ ಗಂಟಲೆನ ಮಾರಾಟ ಮಾಡ್ತೀವ್ ನಾವು.
ಹೌದೇನ್ ಮೆಣಸಕಾಯ್ರ ಬೆಳಂಗಿಲ್ಲನ್ರಿ ನೀವು.
ಮೆಣ್ಸಿನ್ಕಾಯಿ ಮೊದ್ಲು ಜಾಸ್ತಿ ಬೆಳತಿದ್ರಿ ಈಗೆಲ್ಲ-. ಎಲ್ಲಾರು ಗೋವಿನ ಜೋಳ ಇದೆಲ್ಲಾ ಜಾಸ್ತಿ ಬೆಳಿಯಕ್ಂತಾರಲ್ರರಿ. ಶ ಶೇಂಗಾ ಜಾಸ್ತಿ ಬೆಳಿತಾರೆ ನಮ್ ಕಡೆ. ಶೇಂಗಾ, ಸೋಯಬೀನ್ ಇದೆಲ್ಲಾ ಜಾಸ್ತಿ ಬೆಳಿತಾರೆ.
ಒಂದ ಮಾಗ ಡಿಪೆಂಡ್ ಆಗಂಗಿಲ್ಲ ನೋಡ್ರಿಗ ಒಂದಕ್ ಒಂದ್ ಏನಾರ ಬ ಬೆಳ ಬೆಳಿದ್ರನ ರಿ ಒಂದ್ ಹೊದರು ಒಂದ ಬರ್ತಿರ್ತತ್ರಿೀ.
ಹೌದ್ೌದ್ರಿ ಇದ ಹೊಲದ್ ಕುಟಾಗ್ರೀ ನಾವ್ ಮತ್ ಏನ್ರ ಹಿಂಗ್ ಸೈಡ್ ಏನ್ರ ಮಾಡ್ಕೋಬೇಕ್ರಿ. ಅಂದ್ರ ಇದಕತಿ ಯಾಕ ಹೇಳ್ರಿ ರೈತ. ತ್ರದ ಹೆಂಗ ಗೊತ್ತನ್ರಿ ರೈತ್ರ ಬೆಳಿತಾರ. ಅವ್ರದುು ಎಲ್ಲಾ ಉತ್ಪನ್ನ ಅದು ಮಾರಾಟ ಮಾಡಂದು ಒಂದ್ ವರ್ಷಕ್ಕ ಒಂದು್ ಸಿಗ್ತತಿ. ತಿ ಆದ್ರ ಈಗ ಅವ್ರೆಲ್ಲಾ ಬೆಳಿ. ತರ ಬೆಳದಿಂದ ಅವನ್ ಮಾರಾಟ ಮಾಡ. ಚಂದಾಗ ಅಂದ್ರ ಮಳಿ ಬಂದ್ರ ಬೆಳಿ ಚಂದ ಇರಂಗಲ ಬೆಳಿ ಚಂದ ಇದ್ರ ಮಳಿ ಇದ. ಂ ಗಿಲ್ಲಾ ಹಿಂಗೆಲ್ಲಾ ಸಮಸ್ಯೆ ಇರ್ತವ್ರಿ ಆದ್ರರು ಅಷ್ಟ್ ಕಷ್ಟ ಪಟ್ಟ ರೈತ ದುಡಿದ್ರು. ಅವಗೇಏನು ಲಾಭ ಲಾಭ್ ಸಿಗಂಗಿಲ್ರಿ. ಇದು ದಲ್ಲಾಳಿಗಳಂತ ಬರ್ತಾರಲ್ರಿ. ಅವ್ರಗೆ ಜಾಸ್ತಿ ಇನ್ಕಮ್ ಯಾಕ ಹೇಳ್ರಿ ನಾವು-. ಈಗ ಉದಾಹರಣೆ ನಾವು ಏಂದ್ರ ಬದನಿಕಾಯಿ. ಹಿರಿಕಾಯಿ ಹಿಂಗೆಲ್ಲ ಅಟ್ರೇ ಗಂಟ್ಲೆ ತಗೊಂಡ ಹೋಗಿರ್ತಿವಲ್ರರಿ.
ಹೌದೌದ್ರೀ.
ನಾವು ಅವನ್ನ ಮಿನಿಮಮ್ ಎರಡ್ನೂರರಿಂದ ಮುನ್ನೂರು ರೂಪಾಯಿ ಸವಾಲನ ಮಾರಾಟ ಮಾಡಿ ಬಂದ್ಬಿಡ್ತರಿ.
ಹೌದ್ರಿ.
ಹ-. ಹಾ ಅವರು ಹೆಂಗ್ ಮಾಡ್ತಾರೀ ಅದನ್ನ ಎರನೂರು ಮುನ್ನೂರು ರೂಪಾಯಿ ಅದನ್ನ ತುಂಬಿಸ್ಕೊಂಡು ಅವರು. ಮಿನಿಮಮ ಐದ್ನೂರಿಂದ ಆರ್ನೂರ್ ತನಕಾನೂ ಅ ತ ಇದು ಏನದ ಲಾಭಾ ತಗೊಂತಾರೀ ಅವ್ರು
ಹೌದ ಹೌದ ರೀ
ಹು ಹಿಂಗಾಗಿ ರೈತರಿಗೆ ರೈತ ಅ ಬೀಜಾ ಹಾಕದ ಅವನು ಕಳೆ ತಗಿಯವನು ಗೊಬ್ಬರಾ ಹಾಕೋದು ಎಣ್ಣೆ ಹಾಕೋದು ಇಷ ಸ್ಟೇಲ್ಲಾ ಮಾಡಿ ರೈತ್ರಿಗೆ ಎರಡನೂರು ರೂಪಾಯಿ ಕುತ್ಕೊಂಡ್ ಮಾರಾಟಾ ಮಾಡ್ತಾರಲ್ಲ ದಲ್ಲಾಳಿಗೆ. ಆರ್ನೂರೂಪಾಯಿ ಅಂದ್ರ ರೈತ್ರಿಗೆ ಏನು ಲಾಭ ಇಲ್ಲಾ. ರೈತರು ಮಾರಾಟಾ ಮಾಡ್ಬೋದು. ಆದ್ರ ಏನಂತಾರ ಗೊತ್ತನಡ್ರಿ ಸ್ವಾಭಿಮಾನಾ ನಮ್ಮಗ ಮಾರಾಟಾ ಮಾಡಿದ್ರ ನಮ್ಮಗ ವ್ಯಾಲಯಿ ಕಮ್ಮಿ ಅಕೇತಿ. ತ್ತಿ.
ಹೌದ್ರೀ ಆಮೇಲೆ ಅಷ್ಟ ಟೈಮು ಇರಂಗಿಲ್ಲರೀ ಪಾಪ ಅವ್ರಿಗೆ ಮತ್ತ ಬೇರೆ ಬೇರೆ ಏನೇ ಕೆಲಸ ಇರ್ತಾವ ರೀ ರೈತರಿಗೆ.
ಹು ಹು ಅಲ್ಲಾ ಲಾಭಾ ಯಾವಾಗ ತಗೋಳೋದ್ರಿ ಅವ್ರು ಬರೀಲಿ ಎಲ್ಲದಕ್ಕೂ ನಷ್ಟ ಆದ್ರೆ. ಲಾಭಾ ಯಾವಾಗ ತಗೋಳೋದು ಅವರು.
ಹೌದು ಮಾರುಕಟ್ಟೆನ ಸರಿಯಾಗಿ ಇದು ಇಲ್ರಿ ಕರೆಕ್ಟ್ ಆಗಿ.
ಹು ಹು ಹು ಹು ಹೌದ್ರಿ ರೈತರ ಮಾಲ್ ಎಲ್ಲಾ ಬಂದಾಗ ಅದ್ ಕ್ಕ ಏನು ಬೆಲನ ಇರೋಂಗಿಲ್ಲಾ. ಬೆಲೆ ಇದ್ರುನು ಈಗಿರ್ತತಿ ಬೆಳಿ ಬೆಳೆಯುವಾಗ ಇರ್ತತಿ ಯಾದ್ರ ಅದು ಉತ್ಪನ್ನ ಬಂದಾಗ ಅದಕ್ಕ ಏನು ವ್ಯಾಲ್ಯೂನ ಇರಂಗಿಲ್ರಿ.
ಹೌದ ಹೌದ್ರೀ ಈಗ ಆ ಇನ್ನೊಂದ ಏನಂದ್ರೀ ರೈತ್ರುನು ಒಂದ ತಪ್ಪ ಮಾಡಾತ್ತಾರ ಏನಂದ್ರೀ. ಈಗೆಲ್ಲಾರು ಒಬ್ರು ನೋಡಿದ್ದ ಬೆಳೆ ನೋಡಿ ಮತ್ತೊಬ್ಬರು ಬೆಳ್ಯಾಕ ಕತ ಬಿಟ್ಟಾರಿ ಈಗ ಅದ ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಐತ್ರಿ ಸ್ವಲ್ಪ ಈಗ ಈಗ ಅವ್ರ ಅವ್ರ. ಇಗ ಎಲ್ಲಾರ ರೈತರು ಎಲ್ಲಾರ ಒಂದ. ತರ ಬೆಳೆ ಬೆಳದ್ರ ಅದಕ್ಕೊಂದು ತಾನ ತಾನ ಅದ. ಮಾರ್ಕೆಟ್ ಸಿಗತತ್ರಿ ಅದಕ ಈಗ ಎಲ್ಲಾರೂ ಒಂದ ತರಾನೇ ಬೆಳಕತ್ರ ಮಾರ್ಕೆಟ್. ಡೌನ್ ಆಕೊಂತ ಬಂದ ಬಿಡ್ತತ್ರಿ ಎಲ್ಲಾರ ಅದನ್ನ ಬೆಳದ್ರ. ಅದ ಮುಂದಕ್ಕ ಅದ ಇದನ್ನ ಆಗಂಗಿಡ್ರಿ ಬೆಳೆ.
ತ್ತ ಅದು ಗೋರ್ಮೆಂಟ್ ನಿಂದ ಏನೋ ಇದು ಮಾಡಾರಲ್ರಿ ಎಲ್ಲಾರು ಈ ಕಬ್ಬು ಅಂದ್ರ ನಮ್ಮ ಕಡೆ ಎಲ್ಲಾ ಏಟಿ ಪರ್ಸೆಂಟ್ ಐತ್ ನೋಡ್ರಿ.
ಹೌದ ಹೌದ್ರಿ ಈ ಈ ಕಬ್ಬ ಮಾಡ್ಯಾರಲ್ರಿ ಮುಂದ ನೋಡ್ರಿ ಅದ ಮತ್ತ. ಕಬ್ಬ ರೇಟ್ ಬಿದ್ದಾಗ್ರಿ ಮತ್ತ ಅವಾಗ ಚೇಂಜ್ ಮಾಡ್ತಾರೀ ಮತ್ತೆ ತ್ತೆಎಲ್ಲಾರ ಮತ್ತ ಬೇರೆ ಬೇರೆ ಮಾಡಕ್ ನಿಲ್ತಾರೆ ಅವರು ಹಂಗ ಮಾಡ್ಬಾರದ್ರೀ ಒಂದ ತರಾ ಒಂದ ಎಲ್ಲಾರೂ ಒಂದೊಂದ ತರಾ ಒಂದ ಸ್ವಲ್ಪ ಮಾಡ್ಬೇಕರಿ. ಅ ದ್ರ ಮನುಷ್ಯ ರೈತರಿಗು ಒಂದು ಇದು ಇರ್ತತ್ರಿ ಅದ ಲಾಭ ಸಿಕ್ತತಿ.
ಇದು ನಿಮ್ಮ ಕಡೆ ಇದು ಏನದು ನವಧಾನ್ಯ ಅಂತ ಇದ್ರದು ಏನದು. ನವನಿ ಇವೆಲ್ಲಾ ಬೆಳೀತಾರೆಂದ್ರೀ ಸಾವಿ.
ಇಲ್ಲಡ್ರಿ ನಮ್ಮ ಕಡೆ ನವನಿ ಬೆಳಂಗಿಲ್ಲಡ್ರಿ ಸಾವಿ ಬೆಳತಾರಾ. ಆಮೇಲೆ ಇದರಿ ಏನಂತಾರ ಅದ ಸಜ್ಜಿರಿ.
ಹು ಹುಡ್ರಿ.
ಸಜ್ಜಿನ ಕೆಲವು ಕಡೆ ಬೆಳೀತಾರಿ ಕೆಲವು ಕಡೆ ಬೆಳಗಿಲ್ಲ.
ಹೌದ ಡ್ರಿ. ಹು ಹು ಹು ಜೋಳ ಅದ ನಿಮ್ಮ ಹೊಲದೋಳಗ ಬೆತೀರೆಂಡ್ರಿ.
ಹಾ ಜೋಳ ಅದೆ ಮುಂಗಾರಿ ಬೆಳಂಗಿಲಡ್ರಿ ಹಿಂಗಾರಿ ಬಿಜಾ ಬೆಳಿತಿವ ನಾವ ಅದೊ ಒಂದು ಜಾತಿ ಬರ್ತತ ಬಿಜಾ ಪುರುಜೋಳಾ ಅಂತ ಹೇಳಿ.
ಹು ಹು ಹುಡ್ರಿ
ಅದ ಯಣಿಗಾರಾ ಅಂತ ಹೇಳ್ತಾರೆ ಅಡು ಭಾಷೆ ನಮ್ಮ ಕಡೆ ಅದನ್ನ ಬೆಳಿತೆವರಿ.
ಹಾ ಹಾ ಹಾ
ಅದನ್ ಬಿಟ್ರ ಮತ್ ಬೇರೆ ಅಂದ್ರಿ ಇವಾಗ ಹೇಳಿದ್ನಲ್ರಿ ಅದ ಹಲ್ಸಂದಿ ಕಾಳು ಆಮೇಲೆ ಇವು ಹುರುಳಿಕಾಳ್ರಿ ಹೆಸರು ಉದ್ದು ಮಟಿಕಿ ಅಂತ ಬರ್ತತ್ ರಿ ಅಂತ ಕಾಳ್ ಬೆಳಿತೇವ್ ರೀ ದ್ವಜಾಳಧನ್ದ್ದು ಎಲ್ಲಾ
ಹೌದನ್ರಿ ಮತ್ ನಿಮ್ ಕಡೆ ಜಾತ್ರಿ ಏನ ಯಾವ ಟೈಮ್ ನಡಿತವ್ರೀ
ಜಾತ್ರಿ ಮುಗದಾತ್ರಿ ಎರಡ್ ಸಾವಿರದ ಇಪ್ಪತ್ತಾರಕ ಮಾರ್ಚ್ ಹೋಗ್ರಿ ಗ್ರಾಮದ ಜಾತ್ರಿ ಇತ್ತು ಈಗ ಅದ ಮೂರ್ ವರ್ಷಕ್ಕ್ ಓಂ ಮಾಡ್ತಾರೆ ಮತ್ ಈಗ ಮುಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ ಬರ್ತತ್ರಿ
ಹೌದನ್ರಿ ನಮ್ ಕಡೆ ಜಾತ್ರೆ ಅಂತಂದ್ರ ಈಗ ಈಗ ಫೆಬ್ರವರಿಯಿಂದ ಸ್ಟಾರ್ಟ್ ರೀ ನಮ್ ಕಡೆ ಜಾತ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಲಾಸ್ಟ್ ಮೇ ತಿಂಗಳ ಫೆಬ್ರವರಿ ಒಳಗ ನಮ್ ತಾಲೂಕ್ ಒಳಗ ಮಂತ್ರೋಡಿ ಅಂತಂದ ಅಲ್ಲಿ ಏನಾದ ಅಲ್ಲಿ ಒಂದು ಜಾತ್ರೆ ಆಕತ್ರಿ ಮತ್ತ ನೆಕ್ಸ್ಟ್ ಇಲ್ಲಿ ಗಂಜಿಗಿಟ್ಟಿ ಒಳಗ ಚರ್ಮೂರ್ತೇಶ್ವರದ ಅದ ಅಡ್ಪಲಕ್ಕಿ ಮತ್ತ ಅಲ್ಲಿ ರಥೋತ್ಸವ ಮಾಡ್ತಾರಿ ಹ
ಹಾ ಹಾ ಅದೇ ಅಲ್ಲಿ ನಿಮ್ ಕಡೆ ಒಂದು ಮುಕ್ತಿ ಮಂದಿರ ಅಂತ ಅಂತ ಒಂದ್ ಇದ ಐತೆಲ್ರಿ ಕ್ಷೇತ್ರ ಐತ್ ಅಲ್ರಿ ಅಲ್ಲಿ
ಹಾ ಹಾ ಹಾ ಹೌದೌದು ಲಕ್ಷ್ಮೇಶ್ವರ ಕಡೆ ಐತ್ರಿ ಅದು ಮುಕ್ತಿ ಮಂದಿರ ಅಂತ ಅಂದು
ಹ ಹ ದೂರ ಆಗತ್ತ ಎನ್ರೀ ನಿಮಗೆ ಅದು
ಒಂದ್ ಮೂವತ್ತರಿಂದ ನಲ್ವತ್ ಕಿಲೋಮೀಟರ್ ಆಬೋದ್ರಿ ಅದ
ಅಂದ್ರ ಒಂದ್ ತಾಸೀನ್ದಾರ್ ಏನ್ರೀ
ಹ್ಮ ಒಂದ್ ತಾಸೀನ್ದಾರ್ ನೋಡ್ರಿ ಅಂದ್ರ ಗಾಡಿ ಅದ ಹಿಂಗ ಅಂದ್ರ ಬಸ್ ಬಸ್ ಇನ್ ವ್ಯವಸ್ಥೆ ಇಲ್ರಿ ಅಲ್ಲಿ
ಹೌದನ್ರೀ
ಹಿಂಗ್ ಪ್ರೈವೇಟ್ ಗಾಡಿ ಎದಿರ್ತವು ಅದಕ್ ಹೋಗಿ ಅಲ್ಲೇ ದೇವಸ್ಥಾನ ಮುಂದಾಗ ಇತವು ಅಲ್ಲ ದರ್ಶನ ಅದ್ ಮಾಡ್ ಕೊಂಡು ಊಟದದೆಲ್ಲ ವ್ಯವಸ್ಥಾ ಒಟ್ಟ ಪ್ರವಾಸಿ ತಾಣ ಬಾಳ ಚೆನ್ನಾಗಿದೆ
ಹೌದ್ರಿ ಅಲ್ಲಿನ ಇದನ್ ಕೇಳ್ಪಟ್ಟಿದ್ದಿವ್ರಿ ನಾವು ಲಿಂಗ ಏನ ಸ್ಥಾಪನಾ ಮಾಡತಾರಂತ್ ಇಲ್ಲಿ
ಹೌದ್ ಹೌದ್ರಿ ಎಷ್ಟು ಎಷ್ಟ ಎಷ್ಟ ಕೋಟಿ ಇದನ್ನ ಇದ್ ಮಾಡಕ್ಂತಾರೀ ಈಶ್ವರನ್ನ ಇನ್ನು ಅದನಕ್ಕೆತ್ತನೆ ಇನ್ನು ಪೂರ್ಣ ಹೌದೌದು ನಿಮ್ ಕಡೆ ಇದು ಇದು ಏನ ಹುಬ್ಬಳಿ ಒಳಗ ಯಾವ್ದ್ ಫೇಮಸ್ ಇದು ಸಿದ್ದರೊಡಜ್ಜ ಅಂದ್ರ ನಿಮ್ಗ್ ಗೊತ್ತೈತನ್ರಿ
ಹನ್ ರೀ ಬಾ ಫೇಮಸ್ ರೀ ಸಿದಡ್ಡಜನ್ ಮಠ ರೀ ಮಠ ಎರಡ ಅದಾವ್ರೀ ಹುಬ್ಬಳ್ಳಿ ಯಾಗ
ಹ್ಮ್ ಹ್ಮ್ ಹ್ಮ್ ಹುನ್ರಿ
ಒಂದ್ ಮೂರ್ ಸಾವಿರ ಮಠ ರೀ ಒಂದ್ ಸಿದ್ದ್ಧರಡಜನ್ ಮಠ ಅಂತ ಹೇಳಿ
ಹ್ಮ್ ಹ್ಮ್
ಸಿದ್ದಾರ್ಡ್ಜಾನ್ ಮಠ ಐತಲ್ರಿ ಮೇನ್ ಹೈವೇಗೆ ಐತ್ರಿ ಅದು ರೋಡ್ಗ ಐತ್ರಿ
ಹ್ಮ್ ಹ್ಮ ಹೂನ್ರಿ
ಆಮೇಲೆ ಇಪ್ಪತ್ನಾಲ್ಕು ತಾಸು ಮಠ ಯಾವಾಗಲೂ ಓಪನ್ ಇರ್ತತ್ರಿ ಆಮೇಲೆ ಮೂರ್ ಹೊತ್ತುನು ನಾಷ್ಟ ಊಟ ಇರ್ತತಿ ಭಕ್ತಾದಿಗಳಿಗೆ ಪ್ರಸಾದ ಇರ್ತತಿ
ಹ ಬಾಳ ವ್ಯವಸ್ಥೆ ಮಾಡ್ಯಾರೀ ಈಗಲ್ಲ ಮೊದ್ಲಿಕ್ಕಿಂತ ಬಾಳ್ ಡೆವಲಪ್ಮೆಂಟ್ ಮಾಡ್ಯರೀ
ಹೌದಲ್ರಿ
ಹ್ಮ್ ಬಾಳ ದೂರ್ ದೂರ್ ಜನ ಬರ್ತಾರೆ ಮಹಾರಾಷ್ಟ್ರ ಗೋವಾ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಜ್ಜಾರ್ ಪವಾಡನ ಹಂಗೈತ್ರಿ ನಾವು ಒಂದ ಒಂದ್ಸಲ ಬಂದಿದ್ವಿ ರೀ ಅಲ್ಲಿ ಎಲ್ಲಮ್ಮನ್ ಗುಡ್ಡ ಸೌದತ್ತಿ ಗೊತ್ತಲ್ರಿ
ಹ ಹೌದೌದ ರೀ
ಅದ ಮುತ್ತ ಮುತ್ತು ಹೊತ್ತಿರ್ತಾರಲ್ರಿ ಆ ಟೈಮ್ನಾಗ ಗ ನಾವು ಗಾಡಿ ಮಾಡ್ಕೊಂಡು ಎಲ್ಲಮ್ಮನ್ ಗುಡ್ಡಕ್ ಹೋಗಿದ್ವಿಲ್ರಿ ಆ ಟೈಮ್ ನಗ ಹೊಳ್ಳಿ ಬಂದು ಹೊರಪರ್ ಸಿದ್ದಾರ್ಡ್ಜಜನ್ ಕಡೆ ಮಾಡಿ ನಾವ್ ಅಲ್ಲಿ ದರ್ಶನ ಮಾಡ್ಕೊಂಡ್ ಹೋಗ್ಬೇಕ ಅಂತಂದ ಬಂದು ಅವಾಗೆಲ್ಲ ಬಂದಾಗ ಆ ಟೈಮ್ ನ ನಮ್ಗೊಬ್ ಬಾಳ ಅಷ್ಟ್ ನಮಗ ಸಿದ್ದರ್ಡಜ್ಜಂದು ಅಷ್ಟ ಇದ ಇದಿದ್ದಿಲ್ರಿ
ಹಾ ಹಾ ರೀ
ಅಲ್ಲಿ ಬಂದಿಂದ ಅಲ್ಲಿ ಏನದು ನುಚ್ಚಿನಂಬ್ಲಿ ಒಂತರ ಸಂಗತಿ ಅದೆಲ್ಲಾ ಹ್ಮ ಬಾಳ ಅಲ್ಲೆಲ್ಲಾ ಬೋರ್ಡ್ ಹಾಕಿ ಹಕ್ಕ್ಯಾರ್ ನೋಡ್ರಿ ಸಿದ್ದರೊಡಜ್ಜನ್ ಸಾರು ಉಂಡವ್ರ ಎಲ್ಲಾ ಪಾರು
ಹೌದೌದ್ರೀ ಎಲ್ಲಾ ಬ ಬಾಳ ಅಜ್ಜನ್ ಪವಾಡ್ ಬಾಳ ಐತ್ರಿ ಪ್ರಸಾದ್ನ ಬಾಳ ಫೇಮಸ್ ರಿ ಅದ
ಬಾಳ ಐತಿ ಹೌದ್ ಹೌದ್ರಿ
ಹ ಪ್ರಸಾದ್ನ ಅಷ್ಟು ರುಚಿನ ಇರ್ತೈತ್ ರೀ ಆಯ್ತು ತಗೋರೀ ನಾ ಹಂಗಾರೆ ಮತ್ತೆ ಕಾಲ್ ಮಾಡ್ತೇನ್ ರೀ ನಿಮ್ಗೆ
ಆಯ್ತ್ ಆಯ್ತ್ ರೀ ಪಾ
ಸರಿ ಓಕೆ ಓಕೆ ರಿ ಪಾ ಓಕೆ
ಹ್ಮ್